ಹಲೋ ಹಲೋ
ಹಾ ಆರಾಮದೀರ ಸರ್
ಹಾ ಆರಾಮ್ ನೀವು
ಹಾ ರಾಮೇಶ್ವರ್ ಅವನು ಸರ್ ನಿಮ್ದು
ನಮ್ದು ಇಲ್ಲಿ ಬೀದರ್ ಕಡೆ ಬರುದು ನಿಮ್ದು ನಿಮ್ದು
ಹ ನಮ್ಮ ಬೆಂಗ್ಳೂರು ಸರ್ ಹ್ಮ ಊಟ ಸಲಿಮದು ದೇಶ ಇದು ಬಂದಿರ್ ತಿಂತೀವಿ ಸರ್ ನಾವವು ನೀವು
ನಮ್ ಕಡೆಯಲ್ಲಿ ಗೋಬಿ ಪಲ್ಯ ಇತ್ ಸರ್
ಸ ಗೋಬಿ ಜಾಸ್ತಿ ತಿನ್ ಮರಿ ಸರ್ ಹೆಲ್ದಿ ಫುಡ್ ತಿನ್ನಿ
ಹೌದಾ ಸರ್ ನ
ಪನ್ನೀರ್ ಗಿನ್ನೀರ್ ತಿಂತೀವಿ
ಹಾ ನಾವ ಇಲ್ಲಿ ಎಜುಕೇಶನ್ ಬಂದಿದ್ದು ಸರ್ ಸೊ ಇಲ್ಲ ಏನ್ ಊಟ ಸಿಗುತ್ತೆ ಅದೇ ಊಟ ಮಾಡ್ಬೇಕು ನಾವು
ಓ ಹಾಗಗೆ ಆದ್ರೂ ನೋಡಿ ಸರ್ ಅವ್ರಗೆ ಹೇಳಿ ಕ್ಯಾಂಟೀನ್ಲ್ಲಿ ಚೆನ್ನಾಗಿ ಊಟ ಮಾಡಕ್ಕೆೆ ಆ ಹೆಲ್ದಿಡ್ತ ಕೇಳ ನೋಡಿ ನಮ್ದು ಎಜುಕೇಶನ್ ಸಲುವಾಗಿ ಬಂದಿದ್ದೀವಿ ಇಲ್ಲಿ ನೋಡಿ ಇಲ್ಲಿ ಪನ್ನೀರ್ ಕೊಡ್ತಾರೆ ಮಶ್ರೂಮ್ ಕೊಡ್ತಾರೆ ಅವೆಲ್ಲ ಎಲ್ದಿ ಫುಡ್ ಅಂತ ಎಲ್ದಿ ಫುಡ್ ತಿನ್ಿ
ಹೌದು ಸರ್ ಸರಿ ಸರ್ ಬಟ್ ಇಲ್ಲಿ ಕಿದ್ದೇನೋ ಕಂಪ್ಲೇಂಟ್ ಮಾಡ್ಿದ ಸರ್ ಆ ತರ ಫುಡ್ ಸಿಗುತ್ತೆ ಆ ಫುಡ್ ಅನ್ನೇ ಅಡ್ಜಸ್ಟ್ ಮಾಡ್ಕೊಬೇಕು ಸರ್
ಹಾೆ ಸರ್ ಆದ್ರೂ ನೋಡಿ ಎಲ್ದಿ ಪುಡ್ತೀನಿ ಆರೋಗ್ಯರ
ಹ ಸರ್
ಹಾಗೆ ಹೆಂಗಿದೆ ವಾತಾವರಣ ನಿಮ್ ಸೈಡು
ನಮ್ ಕಡೆ ಚೆನ್ನಾಗೈತೆ ಸರ್ ಸ್ವಲ್ಪ ಗಿಡ ಮರಗಳು ಐತಿ ಸರ್ ಡೈಲಿ ಈವ್ನಿಂಗ್ ಆರು ಗಂಟೆ ಆದ್ಮೇಲೆ ಹೊರಗೆ ಹೋಗೋದು ಸರ್
ಓ ನಿಮಗೆ ಎನ್ವಿರಾನ್ಮೆಂಟ್ ಅಂದ್ರೆ ಬಾಳ ಇಷ್ಟ ಚೆನ್ನ ಪರಿಸರ ಅಂದ್ರೆ
ಹಾ ಸರ್ ಬಹಳ ಇಷ್ಟ ಸರ್ ಇಲ್ಲೇ ಪಕ್ಕದಲ್ಲ ಒಂದು ಕೆರೆ ಐ್ತ್ ಸರ್ ಡೇಲಿ ಕೆರೆ ಹತ್ರ ಹೋಗಿ ಕು ಪ್ರ ಒಂದು ಎರಡ್ ಮೂರ್ ತಾಸಕ್ಕಂತು ಅಲ್ಲಿ ಹೋಗಿ ಬರ್ತವಿ ಸದಲ್ಲಿ
ಓ ಚೆನ್ನಾಗಿರ್ತೆ ಅಲ್ವಾ ಒಂತ
ಹಾ ಸರ್ ಮಸ್ತ್ ಮನ್ ಮನಗ್ ಶಾಂತಿ ಸಿಗುತ್ತೆ ಸರ್ಂತಿದ್ರೆ
ಓಹ ನೀವು ಶಾಂತಿ ಸಿಗ್ಬೇಕಂದ್ರೆ ಕೇಳರಿತಕ ಆ ಸೈಡ್ ಈ ಸೈಡ್ ಹಕ್ತೀರಾ
ಹಾ ಸರ್ ಗಿಡ ಮರಗಳು ಪಕ್ ಬಾಳ್ದ ಸರ್ ಮತ್ ಏರು ಏರ್ನು ಚೆನ್ನಾಗ್ ಬರುತ್ತೆ ಸರ್
ನೋಡಿ ಸರಿ ಇನ್ ಬೆಂಗ್ಳೂರಲ್ಲಿ ಒಂದ್ ಚೂರು ಗಿಡ ಮ ಡ ಎಲ್ಲ ಎಲ್ಲಾ ಮನೆ ಎತ್ಲಾಗಗ್ಬೋ್ರುನು ನಮಗ್ ಸಾಕ ಆಕ್ಬಿಟ್ಟಿದೆ ಸರ್ ಇಲ್ಲಿ ಟ್ರಾಫಿಕ್ ಪೊಲ್ಯೂಷನ್ನು ದಿನ ಬೆಳಕಾದ್ರೆ ದಪ್ಪತ್ ಗಾಡಿ ಇಳಿತವ ನಂದ ಮನೆಯಿಂದ ಆ ಪೊಲ್ೂಷನ್ ಒಳಗೆ ನಾವು ಹ
ಹಾ ಸರ್ ಇಲ್ಲಿನ ಬಕ್ರು ಸರ್ ಮೊನ್ನೆ ಒಂದು ಪೊಲ್ಯೂಷನ್ ಕಡೆಯಿಂದ ಸರ್ ಒಂದು ಕೇಸ್ ಆಗ ಕಡೆಿಂದ ಒಕ್ಕಳ ಜನ ಸ್ವಲ್ಪ ಆರೋಗ್ಯ ಖರಾಬ್ ಆಗತ್ತು ಸರ್ ಸವ ನೀ
ಎದೈನ ಅಂತಾರಲ್ಲ ಸರ್ ಆ ಇದು ಅವೇರ್ನೆಸ್ ಸೆಂಟರ್ ಅಲ್ಲ ಕನ್ನ ಅಂತ ಒಟ್ಟು ಅದು ಮುಡ್ಿಸಿ ಸರ್ ಎಲ್ಲಾ ಜನಗಳಿಗೆ ಪೊಲ್ೂಷನ್ ಕಮ್ಮಿ ಮಾಡಿ ಹಾಗೆ ವಾಯುಮಾಲಿನ ಕಮ್ಮಿ ಮಾಡಿ ಶಪ್ಲಮಲನ್ ಕಮ್ಮ ಮಾಡಿ ಅಂತ
ಹೌದ್ ಸರ್ ಅದಕ್ಕೆ ಸರ್ ಇವೆಲ್ಲಾ ಮೋಟರ್ ಸೈಕಲ್ಸ್ಂದ ಬಕ್ಕಳ್ ಪೊಲ್ಯೂಷನ್ ಆಗ್ತಿದೆ ಸೊ ಅದಕ್ಕೆ ಸರ್ ಎಲೆಕ್ ಎಲೆಕ್ಟ್ರಿಕಲ್ ಎಲ್ಲಾ ಕನ್ವರ್ಷನ್ ಮಾಡ್ತಿದ್ದಾರೆ ಮಾಡಿದ್ರೆ ಚೆನ್ನಾಗಿ ಇಲ್ಲ ಸ ನಮ್ ಕಡೆ ನಮ್ ಕಡೆ ಎಲೆಕ್ಟ್ರಿಕಲ್ಲೇ ಸರ್ ಮೊನ್ನೆ ಚೇಂಜ್ ಮಾಡ್ಬು ಸರ್ ಎಲೆಕ್ಟ್ರಿಕ ಚ್ ಮಾಡ್ಬ
ಓ ನ್ ಸೈಡಲ್ ಮಾಡ್ತವಿ
ಸ್ವಲ್ಪ ಯೂಸ್ ಮಾಡಕ್ ಕ್ ಮಾಡ್ರಿ ಸರ್ ಅದರಿಿಂದ ಪೊಲ್ೂಷನ್ ಹೆಚ್ಚಾಗಿ ಹಿ ಪ್ರಾಣಿ ಪಕ್ಷಿಗಳು
ಅ ಮಾರ ದಸ ಏ ಸ್ವಲ್ಪ ಹಂಗೆ ಸ್ವಲ್ ನಾವವು ಯಾವ ಮಾಡಸ ಮುಡಸ್ಬೇಕು ನಾವೇ ಹೆಂಗ್ ಮಾಡ್ತಿದವಿ ಬಟ್ ಮಾಡ್ಬೇಕೇಕ್ ಸರ್ ಮಾಡ್ತವಿಿ ಇನ್ನೊಂದ ಸ್ವಲ್ಪ ದಿನ ಸರ್ ರಿಪ್ಲೇಸ್ ಮಾಡ್ತವಿಿ ಇದರ್ ಗಾಡಿನಲ್ಲ ಎಲೆಕ್ಟ್ರಿಸಿ
ಹಾ ಸರ್ ಪೊಲ್ಯೂಷನ್ಂದ ಸರ್ ಬಹಳ ಪ್ರಾಬ್ಲಮ್ ಮ್ಮೆಲ್ಲರಿಗೆ ಪ್ರಾಬ್ ಆಗುತ್ತೆ ಸರ್
ಅದು ಈಗ ಬಾಳನೇ ಆಗುತ್ತೆ ಎಲ್ಲ ಬಾಳರ್ ಇವಾಗ ಇಲ್ಲಿ ಬೆಂಗಳೂರುರಲ್ಲಿ ಒಂದು ಗುಬ್ಬಿಗಳು ಕಾಣಲ್ಲ ನಿಮ್ ಸೈಡ್ ದಿನಾ ಬೆಳಕ್ರೆ ಗಬ್ಬಿ ಇಲ್ದಂಗಗೆ ನೀವು ಏನು ನೋಡಂಗಿಲ್ಲ ಗುಬ್ಬಿ ಪಕ್ಷಿಗಳು ಮ ನೋ ಈ ಬೆಂಗಳೂರಲ್ಲಿ ಗುಬ್ಬಿನ ಪಕ್ಷಿ ಪ ಕಾಗೆ ನೋಡ್ಬೇಕಂದ್ರೆ ಯಾವಾಗ ಒೆಡ್ತಿವಿ ಇದೆಲ್ಲ ಫೈವ್ ಜಿ ನೆಟ್ವರ್ಕ್ ಇಂದಾನೇ ಜಾಸ್ತಿ ಆಗಿರೋದು ನಿಮ್ ಸೈಡ್ ಫೈ ಜಿ ಬಾಳ ಆಗಿದೆ
ಫೈ್ ಜ ನ ಮಾತ್ರ ಹ ಹೆಚ್ಚಿ ಬರ್ಲ ಸರ್ ನಾವು ಎಲ್ಲಾ ಯೂಸ್ ಮಾಡೋದು ಫೋರ್ ಜಿನ ಸರ್ ಫೈ್ ಜಿ ಕಮ್ಮಿ ಅಗೆ
ಹಂಗೆ ಇರ್ಬೇಕಕ್ ಸರ್ ಫೈವ್ ಜಿ ಬಂದ್ಬಿಟ್ರೆ ಎಲ್ಲಾ ಪ್ರಾಣಿಗಳ ಫಂದ್ ಕೊಡತ
ಹ ಹಾ ಸರ್ ನೋ ಡೇಲಿ ನಾವು ಮಾರ್ನಿಂಗ್ ಹೇಳದು್ ಬೆಳಕ್ ಆದ್ಮೇಲೆ ಹೇಳದು್ ಸರ್ದ್ದಿ ಸ್ವಲ್ಪ ಹೊರಗೆ ವಾಕಿಂಗ್ ಅದನ್ನ ಮಾಡ್ಬಿಟ್ಟಿ ನೇಚರ್ ಕಡೆ ವಾಕಿಂಗ್ ಅದ್ ಮಾಡ್ಬಿಟ್ಟಿ ಒಂದಿ ಮ ಸ್ನಾನ ಮಾಡ ಮಾಡಿ ಊಟ ಮಾಡಿ ಮತ್ತ ಇವ್ನಿಂಗ್ ಮತ್ ನೇಚರ್ಗೆ ಹೋಗದು ಅಲ್ಲ ಹಲದಲ್ಲಿ ಗಿಡ ಮರ ಹತ್ರ ಹೋಗಿ ಮಸ್ ಕುಂತು ಕುತ್ ಬಿಟ್ಟು
ನೀವು ಜಾಬ್ ಮಾಡ್ತಿದ್ದೀರಾ ಓದ್ತಿದ್ದೀರಾ
ಸರ್ ಎಜುಕೇಶನ್ ಬ ಸೊ ಇನ್ಾ ಇಂಜಿನಿಯರಿಂಗ್ ಇದೆ
ಹೌದಾ ನಿನ್್ಗೆ ಈಗಾರನು ಅಷ್ಟೊಪಂದು ಪರಿಸತ್ ಮೇಲೆ ಇಂಪಾರ್ಟೆನ್ಸ್ ಕೊಡ್ತೀರಾ
ಹೌ ಸರ್ ಆಮೇಲೆ ಇಲ್ಲಿ ಆದ್ಮೇಲೆ ಇಲ್ಲಿ ಬಿಡ್ತಾರೆ ಸರ್ ಇದು ಸಾಯಂಕಾಲ ಬಿಡ್ತಾರೆ ಸೊ ಸಾಯಂಕಾಲ ಹೋಗಿದ್ದು
ಅಲ್ಲ ಸರ್ ಮತ್ತೆ ಇದು ಮನೆಯ ಗಿಡಗಳಿಂದ ಮತ್ತೆ ನೀವ ನಾ ನಾಶ ಮಾಡ್ಬೇಕತ್ತಲ್ಲ ಸಿವಿಲ್ ಇಂಜಿನಿಯರ್ ಅವರು ಇವ್ರು ಮತ್ತೆ ನೀವೇ ಎಂಜಿನಿಯರ್ಸ್ ಮ ಮನೆ ಗಿಡಗಳ ಮನೆ ಕಟ್ಟಕ್ಕೆ ಗಿಡ ಮರಗಳು ನಾಶ ಮಾಡ್ತೀರಾ ಮತ್ತೆ ಹೆಂಗೆ ನೀವ ಹೆಂಗ್ ಮಾಡಿದ್ರೆ
ಹ ಸರ್ ಈಗ ಮಾಡ್ಬೇಕಂತ ಮಾಡಿದ್ದ ಸರ್ ಮುಂದ್ ಫ್ಯೂಚರ್ ಅಲ್ಲಿ ಎಲ್ಲಾ ಚೇಂಜ್ ಮಾಡ್ಬೇಕಂತಕತಿದ್ದ
ಹ ಸರ್ ಅದ್ರ ಬಗ್ಗೆ ಅವೇರ್ನೆಸ್ ಮುಡ್ಸ ಸರ್ ಬಾಳ ನಿಮ್ ಇಂಚೆ ಎಲ್ಲರ ಹೋಗ್ತಿರ್ ರಲ್ಲ ಅವೆಲ್ಲಾ ಹೇಳ್ತೀರಿ
ಅಂತೆ ಸರ್ ಎಲೆಕ್ಟ್ರಿಕಲ್ ತಗೊಂಡಿದ್ದು ಎಲೆಕ್ಟ್ರಿಕಲ್ ಅದಕ್ಕೆ ತಗೊಂಡಿದ್ದು ಸ
ಓ ಸೋಲಾರ ಹಂಗ ಹಿಂಗಗೆ ಆಕಿ ಏನು ಎಲ್ಲಾ ಪ್ರಕೃತಿಯಿಂದನೇ ಉಪಯೋಗ್ಸ್ಕೊಂತೀರಾ
ಹೌದು ಸರ್ ಕಂಪ್ಯೂಟರ್ ಸೈನ್ಸ್ ಅದಕ್ಕೆ ತಗೊಂಡಿಲ್ಲ ಸರ್ಂಪ್ಯೂಟರ್ ಸೈನ್ಸ್ ಅ ಎಲ್ಲ ನೆವರ್ಕ್ುದು ೈವ ಜಿ ಫೋರ್ಿ ರ್ ಪ್ರಾಬ್ಲಮ್ ಆಗದು ಎಲೆಕ್ಟ್ರಿಕಲ್ರ್ ಯಸ್ ಸ್ೂಟಿ ಅ ಸೋಲಾರ್ಸ್ ಅದ ಎಲ್ಲ ಡೆವಲಪ್ ಪರಿಸರದ ಯೂಸ್ ಮಾಡ್ಕೊಂಡು ಎಲ್ಲಾ ಕನ್ವರ್ಷನ್ ಮಾಡಕ್ಕೆ ಮಾಡ್ ಸ
ಅದು ನಿಜ ಬಿಡಿ ಸರ್
ಸರಿ
ನೀವು ನಮ್ ಸೈಡ್ ಬನ್ನಿ ಸರ್ ವ್ಯವಸ್ಥಿನ ಇಲ್ಲಿ ಎಷ್ಟು ಪೊಲ್ಯೂಷನ್ ಇದೆ ಅಂತ
ಹ
ಒಂದ್ ಸೆಕೆಂಡ್ ಹಡ್ಬೇಕಕ್ ಅನ್ಸೆ ಬರ್ಬಡ್ರಿ ಅನ್ಸೆ ಒಂದ್ ಸೆಕೆಂಡ್ ಹರ್ತತಿ ಇಲ್ಲಿ ಹೆಂಗಿದೆ ಅಂತ ನೋಡ ಹಬ್ಬಿ ಅನ್ಸೆ
ಅದೇ ಸರ್ಲ್ಲಿ ಮುಗಿಸಿ ಇಲ್ಲಿ ಎಜುಕೇಶನ್ ಮುಗಿಸ ಮೇಲೆ ಅಲ್ಲೇ ಬರ್ಬೇಕು ವಂದನ್ ಶಿಲ್ಪ
ಸರ್ ನಾವ್ ಅದಕ್ಕೆ ಈಗ ಇಂಜಿನಿಯರಿಂಗ್ ಹೋದೆ ಅಂದ್ರೆ ಮ ಪರಿಸರಕ್ಕೆ ಹಾನಿ ಮಾಡ್ಲೇಬೇಕಾಗ ನಂದು ಅಗ್ರಿ ಮಾಡ್ತಿದ್ದೀವಿ ಇಲ್ಲೇ
ಸರ್ ನಾನು ಸಲ ಮುಗಿದ ಮೇಲೆ ಸರ್ ಸೋಲಾರ್ ಪ್ಲಾಟ್ಸ್ ಅವ ಎಲ್ಲ ಸರ್ ಅಲ್ಲಿ ಎಲೆಕ್ಟ್ರಿಕಲ್ ಎಲ್ಲ ಕಮ್ಮಿ ಮಾಡಿ ಸರ್ ಸೋಲಾರ್ ಸೆ ಬೆಳೆಸಬೇಕಂತ ಡಿಸೈಡ್ ಮಾಡಿದ್ದ ಸ ಎಲ್ಲ
ಏನೋ ಮಾಡಿ ಸರ್ ಒಟ್ಟಿ ಒಟ್ಟು ಚೆನ್ನಾಗಿ್ ಮಾಡಿ ಏನೋ ಒಂದು
ಅದೇ ನೀವೇನ್ ಅದೇ ನೀವೇ ನೋಡ್ರಿ ಸರ್ ಸೋಲಾರ ಕುಡಸ್ಬ ಬಿಟ್ರೆ ಯಾವ ತರ ಆಗೋದು
ಅದು ನಿಜ ಸರ್ ಈಗ ಬಾಳ ಮಂದಿ ಸೋಲಾರ್ ಯೂಸ್ ಮಾಡಕ್ ಬಿಟ್ರೆ ಆಲ್ಮೋಸ್ಟ್ ಅಲ್ಲಿ ಇವಾಗ ಜನ್ರೇಟರ್ ಎಲ್ಲ ಇದಿನ ಆಗ್ಡತ್ತವ ಕಾಣ ನ ಆಡತಾವ ಬಾಳ ಮಂದಿ ಯೂಸ್ ಮಾಡ್ತಾರಲ್ಲ ಸೋಲರಿ ಕನೆಕ್ಷನ್ ಕೊಟ್ಟು ಅದಕ್ಕೆ ಇದನ್ನ ಬ್ಯಾಟ್ರಿ ಕಟ್ ಬಿಟ್ರೆ ಮುಗಿದತಲ್ಲ ಜನರೆಲ್ಲ ಬ್ಯಾಟ್ರಿಂದೇ ಮಾಡ್ ಇಲ್ಲಾಂದ್ರೆ ಕರೆಂಟ್ ಅವದಿ ಜನ್ರೇಟರ್ ಮಾಡ್ತಾರೆ
ಹ ಸುಮ್ಮನೆ ಎಲೆಕ್ಟ್ರಿಕಲ್ ಏನಕ್ಕೆ ಸರ್ ನೀರ್ ಯೂಸ್ ಮಾಡ್ತೀವಿ ಸರ್ ಸೋಲಾರ್ ದು ನಾರ್ಮಲ್ ಸರ್ ಫೀಯಿಂದ ಸಿಗತ್ ಸರ್ ಎಲ್ಲ ಸೋಲಾರ್ ಯೂಸ್ ಮಾಡಿದ್ರೆ ಬೊಕ್ಕುಳು ಯೂಸ್ ಆಗತ್ ಸರ್ ನಮ್ಗೆ
ಹ್ಮ್
ಹ ಸರ್ ಪರಿಸರ್ ಇಂಟಾಕ್ ಡೈರೆಕ್ಟ್ ಕ್ಟಾಗಿ ಬರತ್ ಸರ್ ನಮ್ ನಾವು ಯೂಸ್ ಮಾಡ್ಬಹುದು ಸೋಲರ್ ನ ಯೂಸ್ ನ ಮಾಡ್ಕೋಬೇಕು ಸರ್
ಓಹೊ ಮಾಡ್ಕೊಳ್ಳಿ ಸರ್ ನಮಗೂ ಹೇಳ್ಕೊಡ್ತೀರ ಹೆಂಗ್ ಯೂಸ್ ಮಾಡದ ಅಂತ ನಮ್ಮ ಮನಗ ಒಂದ್ ಸ್ವಲ್ಪ ಆಗ್ ತ್ತಿರ ನಾವು ಬಾಳ ಡೀಸೆಲ್ ಇಲ್ದೆಇರೊ ಜನರೇಟರ್ ಯೂಸ್ ಮಾಡ್ತೀವಿ
ಹೌದು ಸರ್ ನಾ ವಿನ್ ಇನ್ ಸಾಲ್ಟೇಜ್ ಇಲ್ಲ ಇಲ್ಲಿ ಎಜುಕೇಶನ್ ಮುಗ್ ಸರ್ ಬೆಂಗಳೂರಿಗೆ ಬರ್ಬೇಕು ಸರ್ ಅಲ್ಲಿ ಬಂದ ಮೇಲೆ ಹ
ಆಯ್ತು ಸರ್ ಬನ್ನಿ ನೀವು ಬಂದ್ ಅದೊಂದು ದೊಡ್ಡ ಕೆಲ್ಸ ಮಾಡಕೊಡಿ ನಾವು ಆತ್ಮ ಆಲ್ಮೋಸ್ಟು ಸೋಲರ್ ಇದುನ್ ಕ್ಯಾಂಪ್ ಮಾಡ್ತೀವ ಆದ್ರು ಏನ್ ಮಾಡ್ತೀರಿ ಎಲ್ಲೋ ಒಂದ್ ಸೈಡಿಂದ ಹಾಗಲ್ಲ
ಅದೇ ಸರ್ ನಮ್ ಕಾಲ್ ಅದೇ ಸರ್ ನಮ್ಮ ಕಾಲೇಜಿಂದ ಮಂತ್ಲಿ ಈಗ ಒಂದೊಂದು ಕ್ಯಾಂಪ್ ಹೋಗುತ್ತೆ ಸರ್ ಸೋಲಾರ್ ಕ್ಯಾಂಪ್ ಅಂತ ಹೋಗುತ್ತೆ ಸರ್ ಬೇರೆಬೇರೆ ಸಿಟೀಸ್ಗೆ ಹೋಗಿ ಸೋಲಾರ್ ಬಗ್ಗೆ ಪ್ಲಾಂಟ್ಸ್ ಸ ಪ್ಲಾಟ್ ಮಾಡುತ್ತೆ ಸರ್ ಅಲ್ಲ ಬ ಬಂದಿದ್ರೆ ಸರ್ ಬರ್ ರ್ತಿವಿ ಸರ್ ನಾವು
ಕೆ ಬನ್ನಿ ಸರ್ ನೋಡನ್ ನೋಡಿ ಸರ್ ಆಲ್ಮೊ ಇಲ್ಲಿ ಬಾಳ ಪೊಲ್ಯೂಷನ್ ಇದೆ ಆದ್ರ ಬರದ್ ಬೇಡ ಅನ್ಸುತ್ತೆ ನೋಡಿ ಒಮ್ಮೆಟ್ಟ ಬಂದ್ ನೋಡ್ಕೊಂಡ್ ಹೋಗಿ ಅಷ್ಟೇ
ಹಾ ಸ ಎಲ್ಲಿರೋದು ಸರ್ ನೀವು ಬೆಂಗಳೂರಲ್ಲಿ
ಬೆಂಗ್ಳೂರಲ್ಲಿ ಯಲಂಕ ಇದೆ ಸರ್ ಇಲ್ಲಿ ಬರೀ ಬಿಲ್ಡಿಂಗ್ಸ್ ಅ ನೀನು ಸ್ವಲ್ಪ ಚಿಕ್ಕಬಳ್ಳ ಕ್ಕಪುರ್ ಸೆೈಡ್ ಹೋಗ್ ಬರ್ತ್ಇರು ಅಲ್ಲಿಇನು ಸ್ವಲ್ಪ ಚೆನ್ನಾಗಿದೆ ವಾತಾವರಣ ಇಲ್ಲೇನು ಸರ್ ಎಲ್ಲ ಇಂಜಿನಿಯರಿಂಗ್ ಮಾಡ್ತ್ಸಿದ್ದೀವಿ ಸರ್ ಎಮ್ ವಿಶ್ವೇಶ್ವರಯ್ಯ ಅಂತ ಇದೆ ಸರ್ ಆ ಕಾಲೇಶು
ಹೌದಾ ಸರ್ ಸರೆ ನಾವು ಬರ್ತೀವಿ ಸರ್ ಅಲ್ಲೇ
ಹ ಸರ್ ಬನ್ನಿ ನೋಡ್ಕೊಂಡ್ ಹೋಗಿ ಇಲ್ಲಿ ನಮ್ ಕಾಲೇಜ್ ಒಳಗ್ ಚೆಂದ್ ಇರುತ್ತ್ ನೆಚರ್ ಬಟ್ ಏನ್ ಮಾಡ್ ಹೊರ್ಗಡೆ ಸರಿ ಇಲ್ಲ ಹ ಆಯ್ತ ಸ ಸರ್ ನಂಗೆ ಸ್ವಲ್ಪ ಕಾಲ್ ಬರ್ತಿದೆ ಮಾಡ್ತೀನಿ
ಸರಿ ಸರಿ ಸರ್